ಹಲೋ
ಹಲೋ
ಹಲೋ ಮೇಡಮ್ ಕೇಳಿಸ್ತಿದಿಯಾ?
ಹಾ ಕೇಳಿಸ್ತಾ ಇದೆ ಮೇಡಮ್ಮಾ.
ಹಾ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ?
ಹ್ಮ ಚೆನ್ನಾಗೈದನಮ್ಮ.
ಊಟ ಆಯ್ತಾ ಮೇಡಮ್?
ಊಟ ಸಾಯಂಕಾಲಮ್ಮ ಮಾಡೋದು ಇಷ್ಟೆಗೆ ಮಾಡಲ್ಲ ಮಧ್ಯಾಹ್ನ ಊಟ ಮಾಡಿದ್ದೆ
ಹ್ಮ ಮೇಡಮ್.
ಹ ಸಾಯಂಕಾಲ ಎಂಟು ಒಂಬತ್ತು ಗಂಟ್ಗೆ ಊಟ ಮಾಡ್ತೀವಿ.
ಹೂ ಮೇಡಮ್ಮ ಟೀ ಕುಡುದ್ರ?
ಹ ಟೀ ಕುಡ್ದೆ ಆ ರಸ್ ಕು ತಿಂದೆ.
ಹಾ ಮೇಡಮ್.
ಹಾ ಬಿಸ್ಕತ್ ತಿಂದೆ.
ಹಾ
ಆ ಮೖ ತಿ ಆ ಟೀ ಆತು ಆಯ್ತಮ್ಮ.
ಹೌದಾ ಇವತ್ತೇನೇ ಇವತ್ತು ಏನೇನ್ ಕೆಲ್ಸ ಮಾಡಿದ್ರಿ ಮೇಡಮ್?
ಇವತ್ತ ಬಟ್ಟೆ ತೊಳ್ ಬಟ್ಟೆ ತೊಳ್ದೆ ಹುಡುಗರ್ ಗೆಲ್ಲ ಸ್ನಾನ ಮಾಡ್ಸಿ, ಸ್ಕೂಲಗ್ ಕಳಸಿ, ಬಟ್ಟೆ ತೊಳ್ದು
ಹ್ಮು ಮೇಡಮ್.
ಹ್ಮು ಎಲ್ಲಾ ಕಸ ಹೊಡ್ದು ನೆಲ ತೊಳ್ದು ಹಾ ತ್ವಾಟ್ದಾಗೆ ಸೊಪ್ಪ್ಕೊಯ್ದು
ಹ್ಮ್ ಮೇಡಮ್ ಏನ್ ಮೇಡಮ್ ವಿಶೇಷ ತೋಟ್ದಲ್ಲಿ ಯಾವಾಗ್ಲೂ ನೀವು ಸೊಪ್ ಹಾಕಿರ್ತ್
ಹಾ ಹುಟ್ಟಿರುತ್ತೆ ಗೊರ್ಜಿನ ಸೊಪ್ಪು. ಹ ಮಡಿ ಮಾಡಿ ಮಡಿ ಮಾಡಿ ಮೆಂತ್ಯ ಸೊಪ್ಪು ಬ ತಪಕ್ಸೆ ಸೊಪ್ಪು.
ಹಾ ಮೇಡಮ್.
ಎಲ್ಲ ಬೆಳಿತಿವಮ್ಮ.
ಅಲ್ಲ ಮೇಡಮ್ ಇವಾಗ ನೀವ್ ಅದೇನೊ ಅಂದ್ರಲ್ಲ ಹೊಲ್ದಾಗೆ ಹುಟ್ಟಿರುತ್ತೆ ಅಂತ ತ ಅದ್ ಹೆಂಗ್ ಹುಟ್ಟಿರ್ತ್ತ ನೀವು ಬೀಜ ಹಾಕ್ತೀರಾ? ಹಾ ಮೇಡಮ್
ಮಳೆ ಬಂತಾ
ಹ್ಮು ಮೇಡಮ್.
ತ್ತೈತೆ.
ಅದದ್ಕ ಅದೇ ಹುಟ್ಟುತ್
ಹಾ ಅದೇ ಅಟ್ಕೆ ಅದೇ ಹುಟ್ಟುತ್ತೆ ಮಳೆ ಬಂದ್ರೆ ಸಾಕ್ ಕೊ ನೀರಿಕ್ಕಿದ್ರ ಸಾಕು ಹುಟ್ಟ್ಬಿಡ್ ಮತ್ತೆ ಬೀಜ ಉದುರಿರ್ತಾವಲ್ಲಾ ಒಂದ್ ದೊರ್ಸಾಗಿರ್ಲೇಳು ಹುಟ್ತವೆ.
ಅಲ್ಲ ಮೇಡಮ್ ಬೀಜ ಫಸ್ಟ್ಗೆ ಬೀ ಜ ಯಾರ್ ಹಾಕಿರ್ತಾರ?
ಅದು ಮೊದ್ಲಿದ್ದಲೇ ಬೇರೆ ಹೊಲ್ಗಳೊಗೆ ಇರುತ್ತೆ ಮಳೆ ಬಂದು ನೀರ್ನಾಗ ಕೊಚ್ಕೊಂಬರುತ್ತೆ.
ಹ್ಮು ಮೇಡಮ್.
ಕೊಚ್ಕೊಂಬಂದು ತಗ್ಗು ಎಲ್ಲಿ ಇರುತ್ತೆ ಅಲ್ಲಿ ಬಿಡುತ್ತೆ ಅದನ್ನ. ನೀರು ಮಳೆ ನೀರು. ಅದು ಬೀಜ ಹಾ ಆಗುತ್ತೆ ಕೋಲಲ್ಲೇ ಬಡ್ದಿ
ಹ್ಮು ಮೇಡಮ್.
ಪ್ಪು ಆಗುತ್ತೆ.
ಹೌದಾ ಮೇಡಮ್ ಮತ್ತೇನೇನ್ ಮಾಡಿ ಡಿದ್ರಿ.
ಬೆಳಿಗ್ಗೆಯ ಆ ಇ ಇದಮ್ಮ ಅ ಹೆಸರು ಬೇಳೆ.
ಹ್ಮ ಮೇಡಮ್.
ಹಾಂ ಬಾತ್ ಭಾತ ಎಂಥದ್ದೊ ಅಂತಾರಲ್ಲಮ್ಮ
ಹ್ಮ್ ಇದು ಏನು ಹಾ ಬಿಸಿಬೇಳೆ ಬಾತು.
ಬಿಸಿಬೇಳೆ ಭಾತು.
ಹಾ ಹ್ಮ್
ಚಟ್ನಿ ಮಾಡಿದ್ವಿ ಅದರ್ ಸೈಡ್ಗೆ. ತೀರ್ಗಾ ವೈಟ್ ಟ್ ಅನ್ನ ಮಾಡ್ದೆ.
ಹುಂ
ಹ್ಮು ಆಮೇಲೆ ಆ ಪಡ್ ಮಾಡಿದ್ರು.
ಹ್ಮ್
ಹ ಪಡ್ಡು ಅಷ್ಟ್ ಹಾಕೊಟ್ವಿ ಆ ಬೇಳೆ ಭಾತ್ ಊಟ ಹಾಕಿದ್ವಿ ಮಕ್ಕಳಿಗೆ ನಾವು ಅಷ್ಟ್ ತಿಂದ್ವಿ ಪಡ್ಡುನು ಮಾಡಿದ್ವಿ ಪಡ್ಡು ಪಡ್ಡು ಅಕ್ಕಿ ರುಬ್ಬಿ ಅಕ್ಕಿ ನೆನಕ್ಕಿ ಮ ಮಿ ಕ್ಸಿಗಾ ಕಿರುಬ್ಬಿ
ಹುಂ ಮೇಡಮ್. ಹುಂ ಮೇಡಮ್.
ಹಾ ಅದಕ್ಕೆಲ್ಲಾ ಕೊತ್ತಂಬರಿ ಸೊಪ್ಪು
ಹ್ಮು ಮೇಡಮ್.
ಕ್ಯಾರೆಟು ಎಲ್ಲಾ ಹಚ್ಚಿ ಬೀನ್ಸು ಎಲ್ಲಾ ಸಣ್ಣಗ್ ಹಚ್ಚಿ ಹಾಕಿ ಕಲ್ಸಿ ಪಡ್ನೆಂತನ ಕೊಯ್ದು ಪಟ್ ಮಾಡಿದ್ವಿ. ಹಾ ಚಟ್ನಿ ಪೊಡ್ಡು.
ಓ ಚೆನ್ನಾಗಿರುತ್ತಲ್ಲಾ ಮೇಡಮ್ ತಿನ್ನಕ್ ಚಟ್ನಿ ಪಡ್ಡುಗೆ ಚಂದ.
ಡಮ್ಮ.
ಹ್ಮ್ ಮತ್ತೆ ಮೇಡಮ್ ಇನ್ನೇನೇನ್ ಇನ್ನೇನೇನ್ ಮಾಡಿದ್ರಿ ಇವತ್ತು?
ಹ ಅದೇಮ್ಮ ಬಟ್ಟೆ ತೊಳೆದು ಸ್ನಾನ ಮಾಡಿ ಮಕ್ಕಳಿಗೆಲ್ಲಾ ಸ್ಕೂಲಿಗ್ ಕಳ್ಸಿ ಹ ನೆಲ ತೊಳ್ದು ಬಟ್ಟೆ ತೊಳ್ದು ಹಾ ಸೊಪ್ಪು ಸೊಪ್ಪ್ ಯ್ದು ಈಗ ಅಡುಗೆಗೆ ಪ್ರಾರಂಭ ಮಾಡ್ಬೇಕು ತಿರ್ಗಾ.
ಹ್ಮ ಹ್ಮ್ ಹಂಗಾದ್ರೆ ನೀವು ಅಂದ್ರೆ ಇನ್ನು ಆ ಏನು ನೀ ಸ್ವಲ್ಪ ಲೇಟ್ ಆಗೆ ಊಟ ಮಾಡ್ತ್ ತೀರಾ ಒಂಬತ್ ಗಂಟೆ ಹಂಗೆ.
ಹತ್ತು ಗಂಟೆಗೆ ಊಟ ಮಾಡ್ತೀವಿ.
ಹುಂ ಮೇಡಮ್.
ಹ್ಮ
ಮತ್ತೆ ಏನ್ ಸಮಾಚಾರ ಮಳೆ ಬಂದಿಲ್ಲ ಅಂತ
ಅಮ್ಮ ಎಂಟ್ ದಿನ ಆತಮ್ಮ ಮಳೆ ಹೋಗೈತಿ ಎಲ್ಲ ಗೆ ಗೖಮೆ ಮಾಡಿದ್ದೀವಿ ಅರ್ಗಿ ಬಿಟ್ಕೊಂಡಿದ್ದೀವಿ. ಅರ್ಧ ಜನ ಬಿತ್ತವ್ರೆ. ಅರ್ಧ ಜನ ಬಿತ್ತಿಲ್ಲ. ಹ ಬಿತ್ತಿದರಗ ಏನಾಗುತ್ತೋ ಬಿತ್ತದಿದ್ ದ್ದರ್ಗ ಏನಾಗುತ್ತೋ ದೇವ್ರಗೆ ಗೊತ್ತವ.
ಯಾಕೆ ಮೇಡಮ್ ಮಳೆ ಅಷ್ಟೊಂದ್ ಕಾಟ ಕೊಡ್ತೈತಾ?
ಮಳೆ ಬಂದಿಲ್ಲಲ್ಲಮ್ಮ. ಮಳೆ ಬಂದ್ರೆ ಬಿತ್ತಿರೊವ್ ಒಳ್ಳೇವಾಗ್ತವೆ ಬಿತ್ತದಿದ್ದೊರು ಕೆಟ್ಟ್ ಹೋಗ್ತ್ ಕರೆಕ್ಟ್, ಹಂಗೆ ಆಗೇತಿ ಪರಿಸ್ಥಿತಿ.
ಅಯ್ಯೋ
ಹ ಅರ್ಧ ಜನ ಬಿತ್ತೖತೆ ಅರ್ಧ ಜನ ಬಿತ್ತಿಲ್ಲ ಮಳೆ ಬಂದಿಲ್ಲ. ಎಂಟು ದಿನ
ಏನೇನ್ ಬಿತ್ತರ್ ದ್ದಾರೆ ಮೇಡಮ್ ಅವರು ಬೇರೆೆಯರಲ್ಲ. ಹ್ಮ್ ಮೇಡಮ್.
ಹಾ ಮೆತ್ಗೆ ಅದೇ ಅರ್ಜೋಳ
ಹ್ ಮೇಡಮ್.
ಹ ಎಲ್ಲಾ ಬಿತ್ತದಾರಮ್ಮ ರಾಗಿ ಬಿತ್ತೇವ್ರಿ.
ಹುಂ ಮೇಡಮ್ ಮತ್ತೆ ಮೇಡಮ್ ನೀವು ಹಾಲು ಹೊರಗೆಲ್ಲ ಕೊಂಡ್ಕಳಲ್ಲ ನಿಮ್ದೇ ಹಾಲಾ?
ಡೈರಿ ಹಾಲಮ್ಮ ನಮ್ಮಮ್ಮೆ ಗಬ್ಬ್ ಆಗೖತಿ ನಾಕ್ ಸತಿ ಆ ಈಟಿ ಬಂದಿತ್ತು.
ಹ್ಮ್ ಮೇಡಮ್.
ತಿನೂ ಇಂಜೆಕ್ಷನ್ ಮಾಡ್ಸಿದೆ ಐದ್ನೇ ಸೈತಿಯಾಗೆ ಆ ಈಗ ಎಂಟ ದಿನ್ದಾಗ ಮಾಡ್ಸಿದ್ನಿ ಅದೇನ್ ನಿಲ್ಲುತ್ತ ನಿಲ್ಲಲ್ವೊ ಪ್ಯಾಕೆಟ್ ಹಾಲ್ ತರ್ತೀವಮ್ಮ.
ಹೌದಾ ಮೇಡಮ್ ಅಯ್ಯೊ ಪಾಕೆಟ್ ಹಾಲ್ ಕುಡಿಬೇಕ್ ಅನ್ಸುತ್ತಾ ಮೇಡಮ್.
ಹ ಕುಡಿಯಕಾಗಾಲ್ಲ ಕಣಮ್ಮ ನಮ್ಮ ಹಾಲೇ ಚನಾಗಿರೋದು.
ಹ್ಮ ಪ್ಯಾಕೆಟ್ ಹಾಲು ಹೋಗಲ್ಲ ನಿಮ್ಗು.
ಓ ಆಗಲ್ಲಪ್ಪ ಕುಡಿಯಂಗಾಗಲ್ಲ ಮೊಸರ್ನಗೂ ತಿನ್ನಂಗಾಗಲ್ಲ.
ಅಂದ್ರೆ ಅದ್ರಾಗೆ ಮೊಸರು ಮಾಡ್ತೀರಾ ಏನು ಸಪ್ರೇಟ್ ಮಸರು ತತೀರಾ ದುಡ್ಡಿಗೆ. ಬೇರೆ ತರ್
ಹ ಇಲ್ಲ ಟೀಗೆ ಅದು ಹಾಲು ಮಕ್ಕಳಿಗೆ ಕುಡಿಯ ಹ್ಮ ಮಕ್ಕಳಿಗೆ ಕುಡಿಯಕ್ಕೂ ಟೀಗೂ ಅಷ್ಟ್ ಷ್ಟೆಯ ಮೊಸರು ಬೇರೆ ತಾಗ ತರ್ತಿವಿ.
ಹ್ಮ ಮತ್ತೆ ಮೇಡ್ ಡಮ್ಮ್ ಮತ್ತ್ ತ್ತೆ ಏನು ಈಗ್ ಏನ್ ಅಡ್ಗೆ ಮಾಡ್ಬೇಕ್ ಅಂದ್ಕೊಂಡಿದ್ದೀರಾ? ಹುಂ ಮೇಡಮ್.
ಸಾರು ಶೀಸಪ್ಪು ಶೀಸಪ್ಪು ಅಂತ ಮಾಡ್ತೀವಿ.
ಅದ ಹೆಂಗ್ ಮಾಡ್ತಾರೆ ಮೇಡಮ್?
ಶಿಸಪ್ಪ ನೀರುಳ್ಳಿ ಬೆಳ್ಳುಳ್ಳಿ ಹಸ್ರುಗಾಯಿ ಎಲ್ಲ ಕೊಯ್ದು ಹಾಕಿ ಸೊಪ್ಪ್ ಪ್ಪೂ ಎಲ್ಲಾ ಇಟ್ಟು ಆಮೇಲೆ ಚೆನ್ನಾಗ ಹಾಲ್ ಇಲ್ದಿದ್ರೆ ನಮ್ಮ್ ಹಾಲ್ ಇಲ್ದಿದ್ರೆ ಕಡ್ಲೆ ಬೀ ಬ್ಬೀ
ಹ್ಮು ಮೇಡಮ್.
ಇದ ಹಾಲ್ ಬಿಟ್ರೆ ಆ ಅಂಬ್ರೂತ ಇದ್ದಂಗ ಇರುತ್ತೆ ಶಿಸಪ್ಪು.
ಓ ಅದಕ್ ಹಾಲ್ ಅಲ್ಲ ಮೇಡಮ್ ಹಾಲ್ ಬಿಡ್ತೀವಿ ಅಂದ್ರಲ್ಲ ಹಂಗ ಹಾ ಬಿಟ್ರೆ ಸ್ವೀಟ್ ಆಗಲ್ವಾ ಸಾಂಬಾರು.
ಚೆನ್ನಾಗಿರುತ್ತೆ ಸ್ವೀಟ್ ಆಗಲ್ಲ.
ಹ ಚೆನ್ನಾಗಿರುತ್ತ್
ಹಾ ಭಾರಿ ಚೆನ್ನಾಗಿರುತ್ತೆ ಕೊಪ್ರಿ ತಿಂದಂಗಾಗುತ್ತೆ.
ಓ ಹೌದಾ ನಾನ್ ಆತರ ಎಂದೂ ಮಾಡಿಲ್ಲ ಮೇಡಮ್ ಇವಾಗ ನೀವು ಸಲಹೆ ಕೊಟ್ಟಿದ್ದೀರಲ್ಲ
ಹೂ ಹೂ ಆ ಮಾಡಿ ನೋಡ್ರಿ ಹ ಅದ್ಕೆ ಮೇಡಮ್ ಮ್ಮರು ಹೇಳಿದ್ರು ಅಂತ ಹೇಳ್ತಾರೆ
ಹುಂ ಮೇಡಮ್.
ಹ ಮಾಡೇಳ್ರಿ. ಬಾರಿ ಚೆನ್ನಾಗಿರುತ್ತೆ.
ಹ್ಮು ಮೇಡಮ್.
ಹಾ ನಮ್ಮಳ್ಳಿಯಾಗೆಲ್ಲ ಇದೇ ತರನೇ ನಾವ್ ಮಾಡದು.
ಮೇಡಮ್ ಇದಕ್ಕೆ ಮುದ್ದೆ ಮಾಡ್ತೀರಾ ಮೇಡಮ್ ಸ್ವಲ್ಪ ನಿಧಾನಕ್ ಆರಾಮಾಗಿ ಏಳಿರೀ ಮೇಡಮ್ ಸ್ವಲ್ಪ ಮೆಲ್ಲಕೆ ಹೇಳ್ರಿ ಜೋರಾಗಿ ಹೇಳ್ಬೇಡ್ರಿ ಆ ಮತ್ತೆ ಇದು ಏನು ಇದಕ್ಕೆ ಮುದ್ದೇನು ಮಾಡ್ತೀರಾ ಮೇಡಮ್ ಮುದ್ದೆಕ್ ತಿನ್ನಕ್ ಚೆನ್ನಾಗಿರುತ್ತ ರೈಸಿಕ್ ತಿನ್ನಕ್
ಮುದ್ದೆಗ್ ಬಾರಿ ಚೆನ್ನಾಗಿರುತ್ತೆ.
ಮುದ್ದಿ
ಹಓ ಮುದ್ದಿಕ್ ಚೆನ್ನಾಗಿರುತ್.
ಹ ಮೇಡಮ್ ಮತ್ತೆ ಇವಾಗ ಹಂಗಾರ ಮಳೆ ಕಾಯ್ತಿದ್ರ ಏನು ಬಿಡ್ತಿಲ್ಲ.
ಏ ಏನು ಬಿತ್ತಿಲ್ಲಮ್ಮ ಮಳೆ ನೋಡ್ ತಾ ಇದ್ದೀವಿ ಏನ್ ಮಾಡನಮ್ಮ ರೈತ್ರು ಯಂಗಮ್ಮ ಮುಂದುವರಿತಾರೆ ಹ
ಅದು ನಿಜನೇ ಮೇಡಮ್ ಮಳೆನೇ ನೆಚ್ಚ್ಕೊಂಡಿರ್ತೀರಾ ಈಗ ಬೋರ್ ಬೋರಿ ಲ್ಲಿ ನೀರ್ ಇರಲ್ವಾ ಮೇಡಮ್ ಹಾಕ
ಐತಮ್ಮ ಆ ಅಡಿಕೆ ಗಿಡ ಕ್ಕೇ ಆ ಅಡಿಕೆಗಿಡಾ ಐಯ್ತಾ ಮತ್ತೆ ಕಮ್ಮಿ ಆಗ್ತಾವಂತಂದು ಫಸ್ಲ್ ಇಕ್ಕಲ್ಲ ನಾವು ಈ ಕಡೆಗೆ.
ಅಂದ್ರೆ ಬೋರ್ನಾಗ ಅಷ್ಟೊಂದ್ ನೀರ್ ಬರಲ್ಲ ಮೇಡಮ್ ಅದು ಅಡಕೆ ಗಿಡಕ್ಕೆ ಹ್ಮ ಹಂಗ ಹ ಬೆಳೆಯಕ ಬೆಳೆಯಕ ಕಾದ್ರೆ ಬರಲ್ಲ.
ಹಾ ಹಾ.
ಹ ಹೆಂಗೋ ಮೇಡಮ್ ನಾವು ನಾನು ದೇವರತ್ರ ಪ್ರಾರ್ಥ ಪ್ರಾರ್ಥಿಸತೀನಿ ನಿಮ್ಮ ಹೊಲಕ್ಕೆ ನೀರ್ ಬರ್ಲಿ ಅಂತ ಮಳೆ ಬರ್ಲಿ ಅಂತ. ಹಾ ಸರಿ. ರಿ ಮೇಡಮ್ ಮತ್ತೆ ಇನ್ನೇನ್ ಸಮಾಚಾರ ಮೇಡಮ್?
ಏನು ಸಮಾಚಾರ ಇಲ್ಲಪ್ಪಾ ಮುಂದಿನ ಸಂಖ್ಯೆಗೆ ಹೇಳ್ತೀನಿ.
ಹ ನನ್ನ ನೆನ್ಸ್ಕೊಂಡ್ರ ಮೇಡಮ್ ನೀವು?
ಏ ಬಾರಿ ನೆನಸ್ತಾ ಇದ್ದೀನಿ ಭಾರಿ ಚೆನ್ನಾಗ್ ಮಾತಾಡ್ತಿಯ ಭಾರಿ ಚೆನ್ನಾಗ ಹೇಳ್ಕೊಡ್ತಿಯ ಹಾ.
ಹ್ಮ ಮೇಡಮ್ ಹೌದಾ ಮೇಡಮ್ ಹೆಂಗ ನಿಮ್ಮ್ ಹತ್ರ ಮಾತಾಡ್ ನಮಗು
ನನ್ಗೆ ದಿನ ಮಾತಾಡ್ಬೇಕು ದಿನ ಮಾತಾಡ್ಬೇಕು ಅವರತ್ರ ಮೇಡಮ್ ಅವರತ್ರ ಸುತ್ತೆ ನನಗೆ.
ಹ್ಮ ನಾನ್ ಅದೇ ಮೇಡಮ್ ಕೆಲ್ಸಕ್ ಹೋಗಿರ್ತ್ ತಿನಲ್ ಲಾ ಟೈಮ್ ಸಿಗಲ್ಲ ಟೈಮ್ ಸಿಗ್ದಾಗ ಮಾಡ್ತೀನಿ ಹೆಂಗ ನೀವು ಆರಾಮಾಗ್
ಹ ಹ ಸಾಯಂಕಾಲ ಮಾಡ್ಬಿಡ್ರಿ.
ಹ್ಮ ಮೇಡಮ್ ಅದೇ ಸಾಯಂಕಾಲ ಮಾಡ್ಬೇಕು.
ಹ ನೀವು ಹೋಗಿರ್ತೀರಾ ನೀವು ಹೋಗಿರ್ತೀರಾ ನಮ್ಮನೆಗೆ ಕೆಲ್ಸ್ ಇರುತ್ತೆ. ನಾವು ಮಾತಾಡಕ್ಕೆ ಹಾ ಸಾಯಂಕಾಲೊತ್ತು ಐದ್ ಗಂಟೆಗಿಂತ ಮಾತಾಡ್ರಿ ಮಾತಾಡ್ತಿನಿ.
ಹ್ಮ ಸರಿ ಮೇಡಮ್ ಹಂಗಾದ್ರೆ ಇನ್ ಮೇಲೆ ಇದೇ ಟೈಮಿಂಗ್ಸಿಗ್ ಮಾಡಿದ್ರೆ ಐದ್ ಗಂಟೆಗೂ ನಾನ್ ಪುರ್ಸತ್ತಿರಲ್ಲ ಮೇಡಮ್ಮೊರೆ ನಾನು ಮಾಡ್ಬೇಕಾಗಿರ ನಿಮ್ಗೊಂದು ಏಳ ಗಂಟೆಂಗ್ ಮಾಡ್ತೀನಿ ಬಟ್ ಇದೇ ಟೈಮ್ ಸುತ್ತಮುತ್ತ ಹೆಚ್ಚು ಕಮ್ಮಿ ಆಗುತ್ತೆ ಇದೇ ಟೈಮಿಂಗ್ಸ್ಂಗ ಮಾಡ್ತೀನಿ ನ ಕರೆ ಸ್ವಲ್ಪ ಸ್ವೀಕರಿಸ್ರಿ, ಹ ಸರಿ ಮೇಡಮ್ ನಿಮ್ಮ ತ್ರ ಮಾತಾಡಿ ತುಂಬಾ ಖುಷಿ ಆತು, ಮುಂದಿನ್ ಕರೆ ಮಾಡ್ತೀನಿ ನಾಳೆನೂ ಇ
ಆಯ್ತಪ ನೀನ್ ಯಾವಾಗನ ಮಾಡು ನಾನ್ ಮಾಡ್ತೀನಿ.
ಹುಂ ಸರಿ ಮೇಡಮ್.
ಡಮ್ಮೋರೆ ಥ್ಯಾಂಕ್ಸು.